ಹಾ ಹೇಳ್ರಿ ಸರ್ ಸ್ಪೀಕರ್ ಸರ್ ನೀ ಹಾ ರೀ ಸರ್ ಏನು ಹೇಳ ತ್ತಿದ್ದೀವಿ
ಗೊತ್ತಿದ್ದೀರಾ.
ಏನ್ ಮಾಡಲಾದ್ರಿ. ನಮಸ್ ಏನೂಳಿರಿ ಸ್ ಸರ್ ನಾವು ಎಲ್ಲ ಹೊಲ ಹೊಲ್ದಾಗ ಕೆಲ್ಸ ಮಾಡಿದೀವ್ರರಿ.
ಎಷ್ಟು ಎಕ್ರೆ ಐತ್ರಿ ಹೊಲ ನಿಮ್ದು.
ಮೂರ್ ಎಕರೆ ಆದ್ ನೋಡ್ರಿ.
ಬರೀ ಮೂರ್ ಎಕ್ರೆ ರೀ.
ಹ
ಹಲೋ
ಹಲೋ ಹಾಂ ಹೇಳ್ರಿ ಸರ್.
ಸರ್ ನೀವು ಜೀವನ್ದಾಗ ಏನೇನ್ ಮಾಡಿರಿ.
ಸರಿ ಏನೂ ಇಲ್ರಿ. ನಾವು ಓದ್ ದೀವ್ ನೋಡ್ರಿ ಜೀವನ್ದಾಗ್ ಓದೀವಿ. ಎಲ್ಲಿ ಸಕ್ಸಸ್ ಆಗಲ್ಲ ಆಗೇದ್ರಿ ಅದಕ ನೀಮ್ ಮಂದ್ಲಿ ಬಂದೀವಿ. ನೀನೇರ್ ಬಿಸ್ನೆಸ್ ಹೇಳ್ತೀರೇನೊ ಅನ್ ಕಿ
ನೋಡ್ರಿ ಸರ ನಂಬ ಲ್ಲಿ ಒಂದ್ ಕೆಲ್ಸ ಐತ್ರಿ.
ಕೆಲ್ಸ?
ನರ್ಸಿಂಗ್ ನರ್ಸಿಂಗ್ ಸ್ಟಾಫ್ದಲ್ಲಿ ಒಂದು ಒಬ್ಬ ವ್ಯಕ್ತಿ ಕಡಿಮಿದ್ದದೌನೇ
ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದಿಯಾ ನಿಮ್ಗೆ? ಹ ಇದೆಯಲ್ಲ ಅಂದ್ರೆ ನಮಗ ಇಂಗ್ಲೀಷ್ ಬರಲ್ಲ ಓದ್ಲಕ್.
ಹೌದು ಕರೆಕ್ಟ್ ಡಿ ಗ್ರೂಪ್ ಅಂತ ಇರುತ್ತದೆ. ಅದ್ರ ಲ್ಲಿ ವರ್ಕ್ ಮಾಡದ ಮಾಡ್ರಂತ. ಹಾ ವರ್ಕು ಏನಿಲ್ಲ ಇಲ್ಲ ಡಾಕ್ಟರ್ ಅವ್ರು ನೋಡ್ತಿರ್ತಾರೆ ಒಳಗ್ ಪೇಶಂಟ. ಒಂದ್ ಕುರ್ಚಿ ಹಾಕೊಂಡು ಕುಂದ್ರಬೆಕಷ್ಟೇ ನಿಮ್ಗ ತರ್ಟಿ ಮೂವತ್ ಸಾವ್ರ ರೂಪಾಯಿ ಸ್ಯಾಲ್ರಿ ಕೊಡ್ತಾರ.
ಹಾ ಹಾ ಹಾ ರೀ ಸರು.
ಮೂವತ್ ಸಾವ್ರೂಪಾಯಿ ಸ್ಯಾಲ್ರಿ ಕೊಡ್ಸ್ತಿನಿ ನಿಮ್ಗೆ.
ಹೌದ್ರಿ ಹಾ
ಮಾಡ್ತೀರಾ ನೀವು
ಹ ಮಾಡ್ತೀವ್ರರಿ ಅಂದ್ರ.
ಆಯ್ತ್ರಿ ರಿ ನಾಳೆ ಇಲ್ಲಿ ಬಿಜಾಪುರ್ ಬರಿ.
ಅಡ್ವಾನ್ಸ್ ಪೇಮೆಂಟ್ ಕೊಡ್ಬೇಕರೀ ನಮಗ.
ಹಾ ಕೊಡ್ತತಿ ಸರ್ ಹಂಗೇನಿಲ್ಲ ಅಡ್ವಾನ್ಸ್ ಪೇಮೆಂಟ್ ಕೊಡ್ ತ್ತಿವಿ ರೂಮ್ ಮತ್ತ್ ಮೂರ್ ಟೈಮ್ ಊಟ ಕೊಡ್ತೀವಿ. ಸರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇರ್ದಾಗ ನಗದು ಇಲ್ಲ. ಹಾ ಇಲ್ಲಾಂದ್ರೆ ಸ್ಯಾಲ್ರಿಯಲ್ಲಿ ರೊಕ್ಕ ಕಟ್ಟಾಗುತ್ತೆ ನೋಡ್ ಹಿಂಗ ನಗ್ತಾ ಇದ್ರೆ.
ಹೌದ್ರಿ
ಹಾ ಇದು ಸೀರಿಯಸ್ ಮ್ಯಾಟರು ಹಾ ನಿಮ್ ಫ್ರೆಂಡ್ ಇದಾನೆ ಮುಜೀಬ ಅಂತ. ಅವರು ಏನ್ ಮಾಡ್ತಾ ಇದ್ದೀರ.
ಹಲೋ ಆ ಮುಜೀಬ್ ಅಂತ ಹುಡುಗ ಅದಾನಲ್ಲ ಅವ ಒಬ್ಬ. ಒಂದು ಸೌದಿ ಬಂದೆನವಾಜ್. ಅಂತ ಆಕಿನ ಮಗಳಿಗೆ.
ಹಾ ಹಾ ರೀ ಸರ್
ಹಲೋ ಅವ್ರ ಮಗಳರು. ಗುಲ್ಬರ್ಗಲ್ಲಿ ಓದ್ತಾ ಇದ್ದಾರೆ.
ಹಾ
ನೈ ನೈ ನ ಇಲ್ಲ ಮಾತಾಡ್ಲಾಕ್ ಬರಲ್ಲ ಸುಮ್ನೆ ಕಾಟಾಚಾರಿ ಮಾಡ್ಲಾಕ್ ಹೋಗಬ್ಯಾಡ್ರಿ ಕರೆಕ್ಟ್ ಮಾತಾಡ್ರಿ ಮಾತಾಡ್ಬೇಕಂದ್ರೆ ಹಾ.
ಹೇಳ್ದಂಗೆ ಯಾಲಗತ್ರಿ ಸರ್ ಬೇಜಾರ್ ಬರ್ಲಾ. ತ್ರಿ. ಹಾ ಹಲೋ.
ಒಂದ್ ಹತ್ತ. ಎಕ್ರೆ ಹೊಲಾ ಮಾಡ್ಬೇಕು ಈಗ. ಮಾಡಿಕೇರಿ ಏನ್ ಮಾಡ್ತೀರಾ ಗೊತ್ತಾ.
ಹಾ ಹೇಳ್ರಿ ಏನ್ ಮಾಡ್ಬೇಕು ಹ್ಮ್.
ಈಗ ಮಳೆ ಬರ.
ಜಲ್ಲಿ ಬರ್ತೀರಿ ಸರ್ ಮಳೆ ಇಲ್ಲ.
ಮಳೆ ಇಲ್ಲ ಬರಗಲು ಬಿದ್ದಿದ್ದೆ ನ ನಿಮ್ಮೂರು. ಹಲೋ.
ಹಾ ಹಲೋ.
ಸೀರಿಯಸ್ ಮಾತಾಡ್ರಿ ಸರ್.
ಹಾ ಹ ಹೋಗ್ತೀರಾ ಸರ ಹ ಹಾ ಹೇಳ್ರಿ ಸರ್ ಹ್ಮ್ ಈಗ. ನೋಡ್ರಿ ಸುಮ್ಮ.
ರಿ ನಿ. ಊರಾಗ ಮೊಹರಂ ನಡತಾ ಇದ್ದ.
ಹಾ ನಡೀತನೆ. ಅಂದ್ರೆ ಜಗಳ ಅದ ಹಾ ಜಗಳ ಮಾಡ್ತಾರ ಮ ಜೀವನ ಸಲೂನ್. ಕೊಡ್ತೀರೇನ್ರಿ ನೀವು.
ಅದಕ್ ಸೊಲ್ಯೂಷನ್ ನಾ ನೋಡಪ್ಪ ನಮ್ ದೋಸ್ತ್ ಇದ್ದಾನೆ ದೇವ್ರ ಹೇಳ್ತಾನ.
ಹ್ಮ.
ಕೇಟಾಗ್ದೆ.
ಹಾ ಹೌದಾ. ನಮ್ ಲಗ್ನ ಆಗ್ತದೆ ಇಲ್ಲ.
ನಿಮ್ ಲಗ್ನ ನೋಡ್ರಿ ನೀ ಕರೆಕ್ಟ್ ಡ್ಯೂಟಿ ಮಾಡ್ಬೇಕು ನಿಮ್ ಸ್ಯಾಲ್ರಿ ಒಂದ್ ಮೂವತ್ ಸಾವಿರ ರೂಪಾಯಿ ಇರ್ಬೇಕು ಒಂದು ಹೆಣ್ಣ ಇದೆ ನಾನೇ ನೋಡ್ತೀನ ಆದ್ರೆ.
ಹಾ.
ಹಾ ನೋಡ್ಕೇರಿ ಲಗ್ನ ಮಾಡ್ಕೇರಿ ಕೊಡ್ತೀನಿ.
ಹೌದ್ರಿ.
ಹಾ ನೀವು್ ಶಿಸ್ತು ಇರ್ಬೇಕು ಇಲ್ಲ ನೀವು್ ಶಿಸ್ತು ಇರ್ಬೇಕು ಮೊದ್ಲು ಹನ್ನೊಂದ್ ಸಾವಿರ ಗಳಿಸೋದಲ್ಲ ಗಳಿಸದಲ್ಲ ಕರೆಕ್ಟ್ ಇರ್ಬೇಕು ನೀವು ಎಲ್ಲಾ ನೋಡಪ್ಪ. ಡ್ಯೂಟಿಗೆ ಕರೆಕ್ಟ್ ಬಿಟ್ಟುಹೋಗ್ಬೇಕ್ ಮೂವತ್ ಸಾವಿರ ರೂಪಾಯಿ ಅಕಡೆ ಈ ಕಡೆ ಮಾಡ್ಬೇಕೇಕ್ ನಿನ್ ಕೆಲಸ. ಪಾರ್ಟ್ ಟೈಮ್ ಜಾಬ್ ಮಾಡ್ಕಿರಿ ಮೂವತ್ ಸಾವಿರ ರೂಪಾಯಿ ಗಳಿಸಬೇಕು ಹ ಹಂಗಂದ್ರ ಮಗಳು ಕೊಡ್ತಾರ ಹ ನ ನಲ್ಲಿ ಒಂದು ಐತೆ ಪೆಟ್ರೋಲ್ ಪಂಪ್ ನಲ್ಲಿ ಕೆಲ್ಸ ಮಾಡ್ತೀರ ನೀವು. ಮಾಡ್ತೀರಾ.
ಮತ್ತ ನಿಮ್ ಬಲ್ಲಿ ಎಷ್ಟು ಕೆಲಸ. ಕೆಲಸ ಅರಿ ಸರ ಫಸ್ಟ್ ದವಾಖಾನೆ
ಹಾ ನಮ್ ಬಳಿ ಬಾ ನಾವು ಇದೇ ಕೆಲ್ಸ ಮಾಡ್ತವಿ ಹ ಹ ಯಾರ್ಯಾರ ಏನ್ ಜರೂರತಿ ಇರ್ತದೆ. ಎಲ್ಲ ಕೆಲ್ಸಕ್ ಅಚ್ಚತ್ತೀವಿ ನಾವು.
ಅಬಾಬ ಹ ಹಾ ರೀ ಸರ್.
ಹ ಈಗ ಪೆಟ್ರೋಲ್ ಪಂಪ್. ಬಲ್ಲಿ. ರ್ಟ್ ಟೈಮ್ ಜಾಬ್ ಇದೆ ಮುಂಜಳೆ ಒಂಬತ್ತು ಗಂಟೆ ನಿಂದ ಐದು ಗಂಟೆ ತನ ಮಾಡಬೇಕು ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ. ಸ್ಯಾಲ್ರಿ ಕೊಡ್ತಾರೆ.
ಹ್ಮ್ ಹ್ಮ್ ಹ್ಮ್ ಇಪ್ಪತ್ತ ಐದ ಸಾವಿರ ಮೂವತ್ತ. ಮತ್ತಂತ ನೀವ ಹೇಳಿದ್ರಿ ಮೂವತ್ತ ಸುದ್ದ್ ಮಾಡಿಸರಲ್ಲ.
ಇಲ್ಲ ಅದು ಹೆಂಗೈತೆ ಗೊತ್ತಾ ಒಂಬತ್ರ ನಿತ್ತ ಒಂಬತ್ತರ ತನ ಮಾಡಿದ್ರೆ ಮೂವತ್ತ ಸಾವಿರ ಇದೆ.
ಹಾ
ಹಾ ನೀವು ಐದ್ ಗಂಟೆ ತನ ಮಾಡ್ಸ್ಲ ಎಲ್ರಿ ಹಂಗೇನಿಲ್ಲಾ ಹಚ್ಕೊಡ್ತಿವಿ ಟೆನ್ಶನ್ ತೊಳಕ್ ಹೋಗ್ಬಾರ್ದ. ಅಲೋ.
ಹಾ
ಹಾ
ನಿಮ್ಮಗ ಮದ್ವಿ ಆಗ್ಯಾದ್ರಿ.
ನಮ್ದು
ಹ್ಮ್
ನಮ್ಮ್ ಮದ್ವಿ ಆಗೈತಿ ಎರಡ್ ಮಕ್ಕಳು ಇದಾರೆ.
ಹಾ ಹೆಸರ ಏನ ಇಟ್ರಿ ಅವ್ರ್ದು.
ಮೆಹಬುಬ ಮತ್ತ ಮುಜಿಬ ಅಂತ. ಹಲೋ
ಹಾ ನೀವು ನಮಗ ಹುಟ್ಟಿರಿ ಏನ್ರಿ.
ನೀವ ನಮ್ಮಗ ಉಟ್ರಿ ಇಂತವ ಮಾತಾಡ್ಬಾರ್ದು ಇಲ್ಲಾ ಅಂದ್ರ ಕಟ್ ಮಾಡ್ತ. ತ ನೋಡು ಫೋನು.
ಮತ್ ನೀ ಅಂತಿಲ್ಲಲ್ರರಿ ಮುಜೀಬ ಮ ಮ ನಮ ಫಸ್ಟ್ ಯಾರ ನಾ ತೆಗ್ದಿ ನೀವ ನೀವ್ ತೆಗ್ದಿರಿ.
ಕೇಳ್ರಿ ಏ ಅಂತ ಮಾತು ಒಳಗೆ ಮಾಡ್ಲಕ್ಕ ಒಂದ್ಸಲ ಪರ್ಸನಲ್ ಆಗಿ ಕಾಲ್ ಹಚ್ಚಿರಿ ಮಾತಾಡನ.
ಹೌದ್ರಿ ನಿಮ್ಮ ನಂಬರ್ ನಿಮ್ಮ ನಂಬರ್ ಕೊಡದು ಕೊಡ್ಬೋದು ನಮಗೆ.
ಹಾ ಕೊಡ್ತೀವ ಆಮೇಲೆ ಲಾಸ್ಟಿಗೆ ಕೊಡ್ತೀವಿ ಇಲ್ಲ ಲಾಸ್ಟಿಗೆ ಹೇಳ್ತೀವ ನಂಬರ್ ಪರ್ಸನಲ್ ನಂಬರ್. ಕೊಡ್ಲಕ್ ಬರಲ್ಲ ಮೆಸೇಜ್ ಮಾಡ್ತನಿ. ಹಾ ಆಗಿರುತ್ತೆ ಅದು.
ಹಾ ಬಾಲಪ್ಪುಸ್.
ದಿಲ್ಲಾ. ಮತ್ ಕೇಳ ಇಲ್ಲಿ.
ಹಾ
ಇದು ಒಂದು ಸ್ಕೂನಲ್ಲಿ ಸ್ಕೂಲ್ ಐತಲ್ಲಾ ನಿಮ್ದು ಉರ್ದು ಸ್ಕೂಲ್ ಉರ್ದು ಸ್ಕೂಲ್ಲ್ಲಿ ಓದಸ್ತಾರಾ ಕನ್ನಡ ಸ್ಕೂಲ್ ನಲ್ಲಿ. ಉರ್ದು ಓ
ಹಾ ಹ್ಮ ಅಲ್ಲಿ ನೋಡ್ರಿ ನಮಗ. ಈಗ ಹದ್ನೈದು ಸಾವಿರ ಕೊಡ್ತಾರ. ಹ್ಮ ನಾವು ಅರಬ್ಬಿ
ಅರಬ್ಬಿ ಓದ್ಸ ತರ ಸರಿ ಸರಿ. ಎಷ್ಟ ನಿಂಪ್ರೀಡ್ಗಳು ಇದ್ದಾರೆ ಎಷ್ಟ ಪ್ರಿ ಯಾವಾಗ ಯಾವಾಗ ಮುಂಜಳೆ ಮಧ್ಯಾಹ್ನ ಸಂಜಿಕೆ ಏನು. ಹೌದಾ
ಸರಿ ಈ ಆ್ಯಪ್ದಾಗ ಓಪನ್ ಸೋಡ್ರಿ ಇಲ ಬರ್ಲೇನ್ ಏ ಸರ್
ಓಪನ್ ಸೌಂಡ್ ಬರಲ್ಲ ಇದು ಹೊರಗಡೆ ಬೇರೆ ಕಾಲ್ ಮಾಡ್ಬೇಕು ವಾಟ್ಸಪ್ ಕಾಲ್ನ ಅಲ್ಲಿ ಬರ್ತ ತದೆ.
ಹೌದ್ರಿ ಸರ ಈ. ಈಗ ಈ ಆಪ್ ನಿನ್ ಕ್ಕ ನಮಗ ಯಾವಾಗ ಬರ್ತಾವ್ರೀ.
ಅರಿ
ಈ ಆಪ್ ನೀಂತ ರೊಕ್ಕ ಕೊಡ್ತೀರಿ ಇಲ್ರರಿ ನೀವ್ ಮಾತಾಡದ್ರ.
ಈ ಆಪ್ನಂತ ರೊಕ್ಕ ಕೊಡಲ್ಲ. ಬ್ಮಾರೆ ಆಪ್ ನಿಂತ ಕೊಡ್ತೇವಿ ಈ ಆಪ್ ನೋಡು. ಬರೇ ಜಾಬ್ ಸಲಾಗಿ ಮಾತಾಡ್ಬೇಕಂತ ಪರ್ಸನಲ್ ಅದು ಆಪ್ ಹ್. ಇದ್ರಲ್ಲಿ ನಿಮ್ ಹ್ಮ್ಮ್ ಜೀವನ್ದಾಗ ಸಕ್ಸಸ್ ಆಗ್ಂತ ಅಂದ್ರೆ ಆ್ಯಪ್ ಯೂಸ್ ಮಾಡ್ಬೇಕು. ಇದು ಮೊ ಮಟಿವೇಟ್ ಯಪ್ ಇದು ಮೋಟಿವೇೇಶನ್ ಕೊಡೋದು ಆಪ್ ಇದು ಹಾ.
ಹ್ಮ್ ಆಯ್ತ ತೊರೀ ನಿಮಗ್ ಅರ್ವತ್ ಹಾಕದು ನೂರ ಇಪ್ಪತ್ ಹಾಕ್ತ್ರ ಅವತ್.
ಹಂಗಿರಲ್ಲ.
ಬಟ್ ನೀ ಯಾಪಿಗೆ ಪರ್ಚೆಸ್ ಮಾಡಾಗತ್ತರಿ ಮತ್ತೆ ಯಾಕ್ರೆ ಅವ್ರಿಗೆ ನೋಕ ಸಿಕ್
ಇಲ್ಲಾ ಹಿಂಗೆ ಮಾತಾಡ ಇಲ್ಲ ಆಪ್ನಲ್ಲಿ ಕರೆಕ್ಟ್. ತಡಬೇಕು.
ಸರಿ ನೀವು ಕತನಲ್ಲಿ ಟೈಮ್ ಆಗಬೋಡುತ್ತೆ.
ಹಲೋ ಇಲ್ ಕೇಳಿ ಇಲ್ ಕೇಳಿ ಒಂದ್ ಮಾತ ಹೇತೀನಿ ಕೇಳಿ ಇಲ್ಲಿ. ಸರ ನೀವು. ಹಲೋ.
ಹಾ ನಾವು ಹಾ ಬರ್ತದೆ ಬರ್ತದೆ.
ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಂದ್ರೆ ನಿಮ್ಗೆ. ಕೆಲಸ ಅಚೀತೀನಿ.
ಆಚ್ಚರಿ ನಿಮಗ ಕಾಲ್ ಬಿಳತಿವಿ ಹ ಹೇಳ್ರಿ.
ತ್ತಲ್ಲಾ ಬೆಂಗಳೂರಿನಲ್ಲಿ ಒಂದು ಒಂದು ಜಾಬ್ ಇದೆ.
ಇಲ್ಲ ನಮಗ್ ಕರ್ನಾ ಇದು ಕರ್ನಾಟಕದಾಗ ಬೇಕು. ಇಲ್ಲಿ ಒಡುಗಿರದಾಗ ಚಾಂಪಿಯನ್ದಾಗ.
ಅದಾಗೆ. ಇಲ್ಲಾ ನಮ ಪೀಗೆ ಹೇಳ್ತೀನಿ.
ಯಾರಿಗಿ.
ಕಾಂಪ್ಲಿ.
ನಮ್ ಪಿ ಎ ಗೆ ಹೇಳ್ ತಿನಿ ಅಲ್ಲಿ ಎಲ್ಲರ ಒಂದ್ ಕೆಲ್ಸ ಹಚ್ಚು ಅಂತ ನೀವು ಕುರಿ ಕಾಯ್
ಕುರಿ ದನ ಕಾಯ್ತಿವಿ.
ಆ
ದನ ದನ.
ದನ ಕಾಯ್ತೀರಾ. ಎಷ್ಟು ಸಂಭಾಳ್ಸ್ತೀರಿ ನೀವು ದನ ಕೊಡಸ್ತೀನ ಕೊಡ್ಸ್ಕಿರಿ ನಿಮ್ಗೆ ಕೆಲ್ಸಗಸ್ತೀನಿ. ಇಲ್ಲಿ ಕೇಳಿ ಫಸ್ಟ್ ಕೇಳಿ ಹತ್ತು ನಿಮಿಷಲ್ಲಾ. ಕೇಳಿ ಒಂದ್ ಎರಡ್ ನಿಮಿಷ ಒಂದ್ ಹತ್ತ್ ಹ ಆಕಳ ಕೊಡಸ್ತಿನ್ ನಿಮ್ಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ಲಾಕೆ ಮುಂಜಳೆ ಹತ್ತರನ ಬಾ.
ಹಾ
ಸಾಯಂಕಾಲ್ ನಾಲ್ಕು ಕುವರಿ ತಾನ ಕೆಲ್ಸ ಮಾಡ್ರಿ ಇಬ್ರು ಕೆಲ್ಸಕಿಡಮ ಇಟ್ಕರಿ ಇದು ಮಾಡಮ್ ಮಾಡ್ತೀರಾ ಕೆಲ್ಸ ಆಯ್ತ ತೋರಿ ಸರ ನಿಮ್ಗೆ ಹಸ್ತಿನ್ ಆಮೇಲ್ಲೆ.
ಓಕೆ ಸರ್.